ಹಾ ಹ್ಮ್ ಹೇಳು ಹೇಳು ಮತ್ತೆ ಪಲಾವ್ ಯಾವಾಗ್ ತಿಂದ್ರಿ ಯಾವಾಗ್ ಮಾಡಿರ ಒಂದು ಹ
ಬೆಳಿಗ್ಗೆ ಪಲಾವ್ ಮಾಡಿದ್ದೆ ನಾ ಮೊಟ್ಟೆ ಬೇಯಿಸಿದ್ದೆ ಪಲಾವ್ ಮಾಡಿದ್ದೆ ನಾನ್ ತಿನೋಸ್ಟಿ ಹನ್ನೆರಡು ಗಂಟೆ ಆಯ್ತು
ಅಷ್ಟೊತ್ತವರ್ಗೂ ಏನ್ ಮಾಡ್ದ ಏನ್ ಮಾಡ್ತ
ಏನಿಲ್ಲ ಸುಮ್ನೆ ಒಂದೆರಡು ಗಂಟೆ ಆಯ್ತು
ಹ್ಮ್ ಅಲ್ಲ ಎದ್ದಿದೆ ಎಷ್ಟೊತ್ತಿಗೆ ಆ
ಈ ಇಲ್ಲಪ್ಪ ಮಮೂಲಿ ಏಳ್ ಗಂಟೆಗೆ ಎದ್ದಿ ತಿಂಡಿ ಎಲ್ಲಾ ಮಾಡಿ ಬಾಗ್ಲುೂ ನೀರ್ ಹಾಕಿ ಮನೆ ಕಸ ಗುಡಿಸಿ ಮನೆ ಒರ್ಸಿ ಬಟ್ಟೆ ವಾಷಿಂಗ್ ಮೆಷಿನ್ ಗೆ ಹಾಕಿ
ಹ್ಮ ನಿನ್ನೇ ಹಾಕಿರ್ಲಿಲ್ವ ನಿನ್ನೇ ಸಂಜೆ
ಅಯ್ಯೋ ಇನ್ನು ಮೂರ್ ಸರಿ ಹಾಕ್ಬೇಕು
ಹಾ
ಇನ್ನು ಮೂರ್ ಸರಿ ಹಾಕದೈತೆ ಬಟ್ಟೇಣ
ನೀ ಎಲ್ಲಾ ಜೋಡ್ ಸಿಡಿಕೋಡಿದೀರಾ ಬಿಚ್ಚಿ ಬಿಚ್ಚಿ
ಇನ್ನು ಬೈ ಇವತ್ ಇವಾಗ ಬೆಳ್ ಬೆಳಿಗ್ಗೆ ಎದ್ದು ಒಂದ್ಸರಿ ಹಾಕಿದ್ದೆ
ನಿನ್ನವೇ ನಿಲ್ವಲ್ಲ ಎಲ್ಲ ಸರ್ದೇ ಇರುತ್ತೆ ಜಾಸ್ತಿ
ಹಾ ಅವ್ರವು ಮತ್ತೆ ಇವಾಗ ಅಲ್ಲಿ ಹೋಗಿದವು
ಹ್ಮ್ ಅದೇ ನಿನ್ ಕೈಯಲ್ಲಿ ಏನ್ ತೊಳಿಯಲ್ಲ ಎಲ್ಲಾ ಮಿಶಿನ್
ಹ್ಮ್ ಶಿನೇಪ್ಪ ಕೈಯ್ಯಲ್ಲ ಎಲ್ಲಿ ತೊಳಿಯಕಾಯ್ತದೆ
ಹ್ಮ್ ಅಲ್ಲೇನು ಜಾಗ ಏನು ಇಲ್ವಾ ಕೈಯ್ಯಲ್ಲಿ ತೊಳಿಯೋ ಅಂತದ್ದ
ಹ್ಮ್ ಹ ಜಾಗ ಇಲ್ಲಾ ಹಳೆ ಮನೆ ಹತ್ತರ ಇತ್ತು
ಹ್ಞ ಹೊರಗಡೆ ಆ ಥರದ್ದೇನುೂ ಮಾಡಿಕೊಟ್ಟಿಲ್ಲ ಹಾ ಇಲ್ಲಿ ಎಷ್ಟನೇ ಫ್ಲೋರ್ ಅಲ್ಲಿ ಇರೋದು ನೀವು ಸೆಕೆಂಡ್ ಎಲ್ಲ ಮೂರನೇದು
ಏನಾದ್ರು ನೀನು ಹಾಸ್ಪಿಟಲ್ ಈ ತರ ನಿಮ್ ಅಪ್ಪ ಅಮ್ಮಾಗಗೆ ಹುಷಾರಿಲ್ಲಾ ಅಂದ್ರೆ ಏನಾದಾರರು ಹಾಸ್ಪಿಟಲ್ ತೋರ್ಸ್ಬೇಕ ಅಕ್ಕಾ ಅಂದ್ರೆ ಆಪ್ರೇಷನ್ ಇ
ಅಲ್ಲ ನಮ್ಮರೆ ಆಪ್ರೇಷನ್ ಅಂದ್ರೆ ಎ ಎಂತಾ ಆಪ್ರೇಷನ್ ಗಳು ಮಾಮೂಲಿ ಆದ
ಎನಿ ಒನ್ ಎನಿಥಿಂಗ್
ಹ್ಮ
ಎನಿಥಿಂಗ್ ಇಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಸತ್ಯಸಾಯಿ ಹಾಸ್ಪಿಟಲ್ ಅಂತ ಆಐತಲ್ಲ ಗೊತ್ತಾ ಸತ್ಯಸಾಯಿ ಹಾಸ್ಪಿಟಲ್ ಅಂತ ಗೊತ್ತಾ
ಗೊತ್ತು ಗೊತ್ತು ಆಂಧ್ರದವ್ರ್ದು.
ಹೌದು ತುಂಬಾ ಚೆನ್ನಾಗೈತಂತಲಕ್ಕ ಅದು
ಹೂ ಚೆನ್ನಾಗೈತೆ, ಚೆನ್ನಾಗೈತೆ,
ಹ್ಮ ಅಲ್ಲಿ ತ ನ ನಮ್ಮತ್ತೆ ಒಬ್ರಗ್ ಆಪರೇಷನ್ ಆಯತು ಇವಾಗ ರೀಸೆಂಟ್ ಆಗಿ ಇನ್ನೂಷ್ಟ್ಟೇಲ್ ಬ್ಯಾಂಗ್ಳೂರಲೇ ಇದ್ದಾರೆ ಬಟ್ ಅವ್ರದು ಟ್ರೀಟ್ಮೆಂಟ್ ಹೊರ್ಗಡೆ ನಾಲ್ಕ ಅವ್ರ ಅದೆಲ್ಲ ಫಾರಿನ್ ಟ್ರೀಟ್ಮೆಂಟ್ ಅಂತೆ ಅಲ್ಲಿ
ಹೌದು ಹ್ಮ್
ಫುಲ್ ಫಾರಿನ್ ಟ್ರೀಟ್ಮೆಂಟ್ ಅಂತೆ ಅಲ್ಲಿ ಚೆನ್ನಾಗಯ್ತಂತೆ ಏನ್ ಮಂಡಿ ಆಪರೇಷನ್ ಮಾಡಿದ್ದಾರೆ ಅಕ್ಕಾ ಅದು ಹೊರ್ಗಡೆ ಮಾಡ್ತೀನಿ ಅಂದ್ರೆು ನಾಲ್ಕ ಲಕ್ಷ ಆಗ್ತಿತ್ ಅಂತೆ
ಹ್ಮ್ ಇವಾಗ ಅದಕ್ಕೆ ಎಷ್ಟು ಒಂದ್ ಅರ್ಧನ ಅರ್ಧಕ್
ಏ ಅರ್ಧನೂ ಇಲ್ಲಾ ಒಂದ್ ರೂಪಾಯ ಇಲ್ಲಾ.
ಓ ಹಂಗಾರ ಎಲ್ಲಾ ಉಚಿತಾ
ಹೇ ಒಂದು ಸ್ಕ್ಯಾನ್ ಗೂ ಏನು ಅಮೌಂಟ್ ಇಲ್ಲಾ ಅಲ್ಲಿ ಊಟ ಅಂತ ಅಂದ್ರೆ ಊಟನ ಪೇಶೆಂಟ್ ಗಳು ಊಟ ಚೆನ್ನಾಗ್ ಕೊಡ್ತಾರಂತೆ ಈಗ ಪೇಶಷೆಂಟ್ ಗೆ ಅವ್ರಗ ಏನ್ ಹುಷಾರಿಲ್ಲ ಇವಾಗ ಈಗ ಆ ಟೈಮ್ ಗೆ ಡ್ರೈ ಫ್ರೂಟ್ಸ್, ಗಂಜಿ, ಬೇಕು ಅಂದ್ರೆ ಡ್ರೈ ಫ್ರೂಟ್ಸ್ ಕಂಜಿ
ಏ ಮಂಡಿಗೆ ಆಪರೇಷನ್ ಆಗಿರೋದಾ
ಹೂ ಮಂಡಿ ನೋವಗೆ ನಮ್ಮತ್ತೆ ಹೆಂಗಿದ್ರು ಗೊತ್ತಾ ಚಿಪ್ಪು ಮಂಡಿ ಚಿಪ್ಪು ಯಾವ ಕಾಲ ಅಂತ ಗೊತ್ತಿಲಾ ಬಟ್ ಅವ್ರಿಗೆ ಮಂಡಿ ನೋಗೆ ಜಾಸ್ತಿ ಹೆವಿ ಮಂಡಿ ನೋವು ಬಂದ್ಬಿಟ್ಟಿ ಇತ್ತು
ಹಾ ಅದೇ ಅದೇ ಆ ನಮ್ ದೊಡ್ಡಮ್ಮ ಇದ್ದಾರೆ, ಆಕೆ ಪೇಶಷೆಂಟ್ ಆಗ್ಬಿಟ್ಟವಳೇ ಸುಮಾರು ಎರಡು ವರ್ಷಿಂದ ನ
ಅಯ್ಯವು ಮಂಡಿನವು ನಮ್ಮ್ ಅತ್ತೇನ ಹಂಗೆ ಸೇಮು
ಹೂ
ಏ ಅವ್ರು ಏನು ಕೆಲಸ ಮಾಡ್ತಿರ್ಲಿಲ್ಲ ಇವಾಗ್ಲೂ ಕೆಳಗಡೆ ಕುೂತ್ಕತಿರ್ಲಿಲ್ಲ ಕೆಳಗಡೆ ಮಲಕಳ ಕು ಆಗ್ತಿರ್ಲಿಲ್ಲ ಅವ್ರಿಗೆ
ಹೂ
ಆತರ ಇತ್ತು
ಹೂ
ಬಟ್ ಇವಾಗ ಏನಿಲ್ಲ ಅಂತೆ ಅವರೇ ಒಂದ ಇನ್ನುೂ ಬೆಂ್ಗಳೂರಲ್ಲಿ ಇನ್ನೂ ಅವ್ರೇ ನಮ್ಮ್ನೆಾಗ ಬರ್ತಾ ಇದ್ರು ನಾನ್ ಇರ್ಲಿಲ್ವಲ್ಲ
ಅತ್ತೆ ಅಂದ್ರೆ ನಿಮ್ಮೂರ್ ಕಡೆ ಅವ್ರಾ
ಅಪ್ಪಾಜಿ ತಂಗಿ
ಹೂ ಅದೇ ಅದೇ ನಿಮ್ಮೂರ
ಹಓ ಅದಕ್ಕೇನೆ ಇಲ್ಲೇ ಅವರ ಬೆಂಗ್ಳೂರಲ್ಲಿ ಈಗ ಅವ್ರ ಫ್ರೆಂಡ್ ಮನೆ ಮೆ ಸ್ಟಿಚಸ್ ಎಲ್ಲ ಬಿಚ್ಚಿಸಕೊಂಡು ಇದುಕೆ ಹೋಗ್ತಾರೆ ಹ ಆಸ್ಪ ಇದು ಮೈಸೂರಿಗೆ
ಹಾ ಹಾ ಹಾ ಮೈ
ಹ ಅಂದ್ರೆ ಅವರು ಇರೋದು ಶಿವಳ್ಳಿಲ್ಲಿ ಮಂಡ್ಯ ಹತ್ರ ಅವ್ರೂರು ಅಂದ್ರೆ ಅವರು ಈಗ ನಮ್ಮ ಈಗ ಏನ್ ಮನೇ ಏನ ಕೆಲಸ ಮಾಡಕ್ಕಗಲ್ಲ ಅವ್ರ ಮಗಳು ಮೈ
ಹೂ ಹೂ ಹೂ
ಈಗ ಮಂಗ್ಳೂ ಮೈಸೂರಲ್ಲಿ ಅವ್ರಲ್ಲಾ ಏ ತುಂಬಾ ಚೆನ್ನಾಗಗಿದ್ದ ಆಗಿದ್ದ ಅಂತಕ್ಕ ಅವ ಈಗ ಈಗ ಮಾಮೂಲಿ ವಾಕರ್ ಇಟ್ಕೊಂಡ್ ಹೋಡ್ರ ಆಪರೇಷನ್ ಫತ್ ಅನ್ಕೋ
ಹೂ ಈ ಮಂತ್ ನಾಲ್ಕು
ಹ ಈ ಮಂತ್
ನಾಲ್ಕನೇ ತಾರೀಕು ಹೂ ಮತ್ತು ಅಂದ ಈ ತಿಂಗಳು ನಾಲ್ಕನೇ ತಾರೀಕು ಹೂ ಹೂ ಚಲ ಹೋಗ್ಬಿಟ್ಟ ಬರಂತಡಿ ನಾನ ಯಾವಾಗಾರ ಬಿಡುವ ಮಾಡ್ಕೊಂಡ ಏ ಹಂಗಂತಲ್ಲ ಯಾ ನಮ ದೊಡಮ್ಮ ಇದ್ದಾರೆ ನಮ ಚಿಕ್ಕಮ್ಮ ಇದ್ದಾರೆ ಹಾ
ಕಾಲ್ ಮಾಡ್ಬೇಕ ಅವ್ರಿಗೆ ಅವ್ರಿಗೆ ಕಾಲ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಸಿಗುತ್ತೆ
ಓ ಹಂಗೆ
ಹೂ ಅವರೇ ಅಪಾಯಿಂಟ್ಮೆಂಟ್ ಹೇಳ್ತಾರೆ ಅದು ನಾವು ಅವ್ರ ಅವ್ರ ಅವರಿಂದ ಬಂದಿರ ಮೇ ಮೆಸೇಜ್ನ ನಾವ ಅವ್ರಿಗೆ ತೋರ್ಸುದ್ರೆ ನಮಗೆ ಅಲ್ಲಿ ಬಿಡ್ತಾರೆ
ಹೂ
ಇಲ್ಲಾ ಅಂದ್ರೆ ಬಿಡಲ್ಲ ಗೇಟಿಂದಾನೇ ಸುಮ್ ಸುಮ್ನೆ ಆತರ ಎಲ್ಲ ಇಲ್ಲ ಆಪ್ಷನು
ಅವ್ರ ನಂಬರ್ ಎಲ್ಲಾನ
ಅದು ಗೂಗಲ್ ಎಲ್ಲಿ ಐತೆ ಬೇಕಾದ ಗೂಗಲ್ ಎಲ್ಲಿ ಐತೆ ಫ್ರೀ ಆಮೇಲ್ ಫುಡ್ಡು ಹಂಗೆ ಇರುತ್ತಂತೆ ಪೇಶೆಂಟ್ಗಳಿಗೆ ಅಕ್ಕಾ ಸುಮ್ನೆ ಏನೋ ಎಲ್ರಿಗೂ ಈಗ ಆ ಪ ಈ ಪೇಷಂಟ್ ಏನ್ ಹುಷಾರಿಲ್ಲ ಅವ್ರಿಗೆ ಏನ್ ಬೇಕು ಫುಡ್ಡು
ಹೂ
ಆದ್ರನ್ನೇ ಕೊಡ್ತಾರಂತೆ
ಎಲ್ಲ ತರದ್ದು
ಹಾ
ಹೂ
ಹ
ಅದೇ ಅದೇ ಪರವಾಗಿಲ್ಲ ಹಂಗಾರೆ ಹೂ ಅಂದರೆ ಈಗ ಪಾಶ್ಚಿಮಾತ್ಯ ಕಡೆಯಿಂದ ಅವ್ರು ಫಾರಿನ್ ಕಡೆಯಿಂದ ಎಲ್ಲಾ ಇ
ಫು ಫಾರಿನ್ ಫುಲ್ ಫಾರಿನ್ ಟ್ರೀಟ್ಮೆಂಟ್ ಅಂತೆ ಕಣಕ ಅವರು ನಮ್ಮ ಮತ್ತೆ ಅವರದು ನೇಟಿವ್ ಬಂದ್ಬಿಟ್ಟು ಮಂಡ್ಯ ಅಲ್ವಾ ಮಂಡ್ಯದಲ್ಲಿ ಇಷ್ಟು ವರ್ಷ ಮಂಡ್ಯದವರು ಇಷ್ಟು ವರ್ಷ ಇದ ನಿಮ್ಮ ಒ್ರನೇ ನಾ ಮಂಡ್ಯ ಅದು ಪೇೇಶೆಂಟ್ ತಂದಿರೋದು ನಮ್ಮ್ ಹಾಸ್ಪಿಟಲ್ ಗೆ ಅಂತಿದ್ರಂತೆ
ಏಕೆ ಹ್ಮ್ ಹ್ಮ್ ಹಾ ಓಕೆ ಓಕೆ ಓಕೆ ಹ್ಮ್ ಹ್ಮ್ ಹ್ಮ್ ಸರಿ ಸರಿ ಮರೀ ಬೇರೆಯವರ ಇದ್ದಾರೆ ಅವರ್ಬಿಟ್ಟು
ಅಂದ್ರ ತುಂಬ ಚೆನ್ನಾಗಯತಂತೆ ಹಾಸ್ಪಿಟಲ್ ತುಂಬಾ ಹೈಜಿನಿಕ್ ಆಯತಂತೆ ಹಾಸ್ಪಿಟಲ್ ಇಲ್ಲಕ್ಕಾ
ಅದೇ ಅದೇ ಅದೇ ಹ್ಮ್ ಇಲ್ಲಿ ಚೆನ್ನಾಗಿರುತ್ತೆ ಇನ್ನು ನಾವೆಲ್ಲ ಫಾರಿಂದ ಅಂದರೆ
ಫುಲ್ಲು ಫನ್ ಫಾರಿನ್ ಟ್ರೀಟ್ಮೆಂಟ್ ಅಂತೇಲೆ ಹಾಸ್ಪಿಟಲ್ ಅಷ್ಟ ಯೋಜನ ಒಂತರ ಈಗಾಗ ಈಗಬ್ ಪೇಶಷಂಟ್ ಒಬ್ಬರು ಅಡ್ಮಿಂಟ್ ಆಗೋ್ರೆ ಸುಮ್ ಸು್ನೆ ಈಗ ಬೇರೆ ಹಾಸ್ಪೆಟಲ್ ಎಲ್ಲ ನೋಡಕ್ ಹೋಗೋದು ಅವೆಲ್ಲ ಮಾಡ್ತಾರಲ್ಲ ಅದು ಯಾವ್ಯಾವ ಟೈಮ್ಲ್ಲ ಬರಂಗಿಲ್ಲ
ಹ್ಮ್ ನಂಬರ್ ಎಲ್ಲಿ ತಗೊೊಳ್ಳೋದು ಅವ್ರ ನಂಬರ್ ಎಲ್ಲಿ ತಗೊೊಳ್ಳೋದು ಗೂಗಲಲ್ಲಿ ಹ ಹಾ ಸರಿ ಸರಿ ನಾವ್ ತಗೊಂಡು ಫೋನ್ ಮಾಡ್ಬೇಕು ಏನು ಏನಕ್ಕೆ ಅಂತ ಕೇಳ್ತ
ಹ ಅವಾಗ ಅವರೇ ನಿಮ್ದು ನೋಟ್ ಮಾಡ್ಕೊಂಡಿರ್ತ ಅವ್ರ ಕಡೆಯಿಂದ ಒಂದ್ ಮೆಸೇಜ್ ಬರುತ್ತಂತೆ ಹ್ಮ್ ಆ ಮೆಸೇಜ್ನ ಇಟ್ಕೊಂಡು ನಾವ್ ಯಾವತ್ತ ಬನ್ನಿ ಅಂತ ಹೇಳಿರ್ತಾರೆ
ಹ್ಮ್ ಹ್ಮ್ ಹ್ಮ್ ಸರಿ ಸರಿ ಅಂದ್ರೆ ಅವ್ರ ಜೊತೆಗೆ ಈಗ ಆ ಪೇಷಂಟ್ ಒಬ್ಬರೇ ಹೋಗೋಕ್ಕಾಗಲ್ವಲ್ಲ ಅವ್ರ ಜೊತೆ
ಹಓ ಪೇಷಂಟ್ ಜೊತೆ ಒಬ್ರು ಕಂಪಲ್ಸರಿ ಹೋಗ್ಲೇಬೇಕ
ಹ್ಮ್ ಅವ್ರಿಗೆ ಊಟ ತಿಂಡಿ ಎಲ್ಲ
ಅವ್ರಗ ಈಗ ಪೇಷೆಂಟ್ ಜೊತೆ ಇರ್ತಾರಲ್ಲಾ ಆಪ್ರೇಷನ್ ಡಿಪ್ರೆಷನ್ ಅವ್ರಗ್ ಮಾತ್ರ ಹೊರ್ಗಡೆ ತಿನ್ಕೋಬೇಕು ಅವ್ರಿಗೆ ಏನು ಕೊಡಲ್ಲ
ಹಾ ಹಾ ಅವ್ರ್ದೇ ಎಲ್ಲ ಅದೇ ಅವ್ರದ್ದ ಕ್ಯಾಂಟೀನ್ ಎಲ್ಲಾ ಇರುತ್ತೆ ಅಲ್ವಾ ಹ್ಮ ಅದ ಅವರು ಮಾತ್ರ ಹೊರ್ಗಡುತ್ತೇ ಹ್ಮ್ ಅಲ್ಲ ನಮ್ಮ ಅಮ್ಮವರ ಅಕ್ಕ ಅವ್ರಿಗೆ ಮಂಡಿ ನೋವು ಇನ್ನೊಬ್ಬರು ತಂಗಿ ಅವ್ರಿಗೆ ತಲೆನೋವು ಅಪ್ಪ ಅವೆರಡು ಹ್ಞೂ ಏ ಅದು ಹೌದು ಕಾಯಲೆೇ ಬೇಕು ಹ್ಮ್ ಹ್ಮ್ ಹ್ಮ್ ಅದೇ ಹ್ಮ್ ಹ್ಮ್
ಹ ಪಷಂಟ್ಗೆ ಮಾತ್ರ ವೈಟ್್ ವೇಟ್ ಮಾಡಿಸ್ತಾರೆ ಮೂರ್ ತಿಂಗಳಕ್ ಅಪಾಯಿಂಟ್ಮೆಂಟ್ ಸಿಕ್ಕಿರೋದು ಅವ್ರಿಗೆ
ಹೌದಾ ಈಗ ಆಪರೇಷನ್ ಆಗಲ್ಲ ಅಂದ್ರೆ ಎಷ್ಟ್ ದಿನ ಆಯ್ತು ಎಷ್ಟ್ ದಿನ ಹಾಸ್ಪಿಟ್ಲ್ ಎಲ್ಲಿ ಇದ್ರ ಅವರು
ಅಂದ್ರೆ ಒಂದು ವೀಕ್ ಆದ ಇದ್ರು ಇವ್ರಗೆ ಬೇಗನೆ ಕಳ್ಸ್ಬಿಡಾರಂತೆ ಅಂದ್ರೆ ನೋಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟೈತೆ
ಹಾ ಹಾ ಹಾ ಹಾ
ಮತ್ತೆ ಹ ಅವಾಗ ಜ್ವರ ಬಂದ್ರುನು ಅವ್ರನ್ನ ಡಿಸ್ಚಾರ್ಜ್ ಮಾಡಿಲ್ಲ ಯಾಕೆ ಜ್ವರ
ಹೌದು ಜ್ವರ ಕಡಿಮೆ ಆಗೋವರ್ಗೂ ಮತ್ತೆ ಈ ಕಡೆ ಇದು ಹೋುದು ಮತ್ತೆ ಆಗ್ಬಿಡ್ರೆ ಅಂತ
ಹಾ
ಹ್ಮ್ ಅದೇ ಅದೇ
ನೀವರು ಶ ನೀವ್ ಶರ್ಟ್ಕೊಳ್ಳಣ ವಾಷಿಂಗ್ ಮಿಷಿನ್ಗೆ ಒಂದ ಅವರ್ ನೆನಿಯಕ್ ಬಿಟ್ ಹಾಕ್ಬಿಟ್ಟ ಹಾಕ್ಬೇಕು ಹ್ಮ ವೈತವಲ್ವ ಅವಲ್ವಾ
ಹಾ ಜಾಸ್ತಿ ಕೊಳೆ ಆಗಿರ್ತೈತಿ
ಹ್ಮ ಅಂದ್ರೆ ಕಾಲರು ಇದಾಗಿರಲ್ಲ
ಹ್ಮ್ ಅದೇ ಅದೇ ನೆನ್ಸು ಒಂದ್ ಸ್ವಲ್ಪ ಇತ್ತು ಅದೇ ಪೌಡ್ರ ಹಾಕ್ಬಿಟ್ಟು
ನೆನಸ್ಬಿಟ್ಟು ಬರೀ ಅವ್ರ ಅವ್ರ ಶರ್ಟ್ ಕಾ ಜೊತೆ ಯಾರ ಏನು ಹಾಕಲ್ಲ
ಹ್ಮ್ ಹ್ಮ್
ಅವ್ರ ಶರ್ಟ್ಕಗಳ ಜೊತೆ ಏನು ಹಾಕಲ್ಲ
ಹ್ಮ್ ಬರೀ ಶರ್ಟ ಹಾಕು ಬೇರೆ
ಬರೀ ಶರ್ಟ್ನ ಆಕ್ಬಿಟ್ಟು ಅವ ಆಡ್ತೀನಿ
ಹ್ಮ್ ಎಲ್ಲಾ ಬಟ್ಟೆ ಎಲ್ಲಾ ಒಂದೇ ಸಲಿಗೆ ಹಾಕ್ಬಿಡ್ರೆ ಕಚ್ಚಿ ಪಿಚ್ಚಿ ಹಾಕ್ಬಿಡ್ತ ಹಂಗೆ ಮ ಸರಿಯಾಗಿ ಆಗಲ್ಲ ತೊಳಿಯಲ್ಲ ಆಮೇಲೆ ಒಂದ ತೊಳ್ದಿದ್ರೆ ಒಂದ್ ಅರ್ಧ ಬರ್ಧ ತೊಳೆದಿರುತ್ತೆಂಗೆ ಆದತೆ
ಸಾಕ್ಸ್ಗಳು ಇವೆಲ್ಲಾ ವಾಶ್ ಮಾಡೋ ಸಕತ್ ತಲೆ ಕ ೋಯ್ತದ ನಮ್ಮ ಮನೆಯವರದ
ಹ್ಮ ಮಕ್ಳಗ್ ರೆಡಿ ಮಾಡ್ದಂಗ ಮಾಡ್ಬೇಕು
ಅಯ್ಯೋ ದೇವ್ರೇ
ಹ್ಮ್ ಕಣಕ್ಕ
ಓ ಮಕ್ಳತ್ ಹ
ಒಂದ್ ತಿಂಗ್ಗೆ ಹಂಗ ಅನ್ಕೊಬ ಬಿಟ್ರಿ ಹೆಂಗೇನಲ್ ಹ್ಮ್ ಎಷ್ಟ ಒಂದ ಒಂದ್ ಇನ್ನು ಎಷ್ಟ ಇತ್ತೊಂದು ಆರು ತಿಂಗಳು ಆಯ್ತಾ
ಹ್ಮ ಮಕ್ ಮಕ್ಳಗ್ ರೆಡಿ ಮಾಡ್ದಂಗೆನ ನೀವ್ ನೋಡ್ಬೇಕು ಅವ್ರವ ನಮ್ಮ ಮನೆಯರ ಬ ಬೆಟ್ಟೆಗಳ ಎಲ್ಲೆಲ್ ಬೀ ಎಲ್ಲೆಲ್ ಬ ಕಲ್ಲಲೆ ಬೀಚ್ಸತಾರೆ ನೀನ್ ನಿನ್ಗಟ್ ನನ್ನಂತ ಆಗ್ಬೇಕು ಹೇಳ್ತಾರೆ
ಹ್ಮ್
ಇ ನ ನಂದನ್ ಟಯಾರ್ಡ್ ಆಗ್ಬೇಕು ಅವಾಗ ಸರಿ ಆಯತದೆ ನಿನ್ಗೆ ಹಾ ಏನ್ ಮಾಡ್ತಿ ಎಂತಾರೆ ಹಂಗಂತಾರೆ ಹ್ಮ ಅ ರೀ ಮಕ್ಳು ಹೇಳ ಮಕ್ಳ ನಾರ ಒಂದ ಸರಿ ಹೇಳದ್ರೆ ಎದು್ರಕತೇವೆ ಕನ್್ರಿ ಅಂತ
ಹ್ಮ್ ನನ್ನನ್ನೇ ನ ಎದ್ರಿಸಬಿಡ ನಿನ್ ಮಕ್ಕ ಮಕ್ಕಳನ್ನ ಎದುರಿಸಸ್ಕೊಂತಾರ
ಹಾ ಹಂಗೇಏನಂದ್ರೆ ಮಕ್ಳಿಗೆ ಎಲ್ದ ಅರ್ಥ ಮಾಡ್ಕತಾರೆಾಕಂಡ್ರೆ ನಿಮ್ಗೆ ಹೇಳದ ಎಲ್ ಬೇಕಲ್ಲಲ್ಲೇ ಬಿತ್ತಿಸಿದ್ದೀರಲ್ಲ
ಹ್ಮ್ ಅದೇ ಮತ್ತೆ ಮಾಮೂಲಿ ಗಂಡ್ಮಕ್ಳ ಹಂಗೆ ಯಾರೋ ಒಬ್ಬೊಬ್ರು ಅದರಲ್ಲಿ ಹ್ಮ್
ಏನ್ ಊಟ ಇವತ್ತು